ಇ
ಹಲೋ ಏನ್ ಮಾಡ್ತಿದ್ದೀರಾ.
ಏನು ಇಲ್ಲ ಇವಾಗೆ ತಿಂಡಿ ಆಯ್ತು ನಿಮ್ದು.
ನಮ್ದು ಆಯ್ತಪ್ಪಾ ಏನ್ ತಿಂದ್ರಿ.
ನಾವು ಪಲಾವ್ ತಿಂದ್ವಿ ನೀವು.
ನಾವು ದೋಸಾ.
ದೋಸಾ ತಿಂದ್ರಾ. ಮತ್ತೆ ಚಾ ಕುಡುದ್ರಾ. ಹ್ಮ್ಮ್ ನಂದು ಆಯ್ತಪ್ಪಾ.
ಹೌದಾ ಏನ್ ಗೊತ್ತಾ.
ಏನು.
ರಜೆ ಇದೆ ನಾನು ಊರಿಗ್ ಹೋಬೆಕ ಅನ್ಕೊಂಡಿದೀನಿ.
ಓ ಯಾವ ತರ ಊರ್ ನಿಮ್ದು.
ನಮ್ದ ಹಳ್ಳಿ ನಿಮ್ದು.
ಓ ಹೌದಾ ನಮ್ದು ಆ ಕಡೆ ಹಳ್ಳಿನೂ ಅಲ್ಲ ಈ ಕಡೆ ಪಟ್ನಾನೂ ಅಲ್ಲ.
ಹೌದ ಹೌದಾ ನಿಮ್ಗೆ ಎಲ್ಲಿ ಇರಕ್ ಇಷ್ ಷ್ಟ ಆಗುತ್ತೆ ಹಳ್ಳಿನ ಪಟ್ನದಲ್ಲಿ ಇರಕ.
ನಂಗ ಹಳ್ಳಿ ಇಷ್ಟ.
ಹೌದಾ ನಾವು ಹಳ ನಾ ನಮ್ ನಂಗೂ ಹಳ್ಳಿನೇ ಇಷ್ಟ ನಾವ್ ಇರೋದೇ ಹಳ್ಳಿ ಹಳ್ಳಿ ಬರ್ರಿ ನಮ್ಮ ಹಳ್ಳಿಗ ಒಂದ್ಸರಿ.
ಬರ್ತೀನಿ. ಬರ್ತೀನಿ.
ಹ ಚೆನ್ನಾಗಿರತ್ತೆಲ್ಲ.
ಹಾಂ ಹಾಂ
ಏನ್ ಈ ಪಟ್ಟಣದಲ್ಲಿ ಏನ್ ಇರತ್ತೆ ಯಾವಾಗು
ಯವಾಗೂ ಗಾಡಿ ಶಬ್ದ ಹೌದು.
ಹ ಅದೇ ಯವ ಪೊಲ್ಯೂಷನ್ ಜಾಸ್ತಿ.
ಹೌದೌದ.
ಹ್ಮ.
ಹಳ್ಳಿ ಅಂದ್ರೆ ಏನ್ ಗಾಡಿಗಳೇ ಇರಲ್ಲ ಎಲ್ರೂ ನಡ್ಕೊಂಡೆ ಓಡಾಡ್ತಾರೆ ಜಾಸ್ ತಿ ಎಲ್ಲೋ ಒಂದೊಂದ ಗಾಡಿಗಳ ಇರ್ತವೆ.
ಮತ್ತೆ ಚೆನ್ನ ಎಲ್ಲರೂ ಕುಟುಂಬದ ಜೊತೆ ಇರ್ಬೋದು. ಜಿ ತಾತ ಅಪ್ಪ ಅಮ್ಮ ಚೆನ್ನಾಗಿರ್ಬೋದ ಅವ್ರ ಜೊತೆ ಎಲ್ಲಾ
ಹೌದು.
ಇವಾಗ ಹೆಂಗಂದ್ರೆ ಪಟ್ಟಣದಲ್ಲಿ ಯಾರಿಗ ಅವ್ರೆ ಪಕ್ಕದ ಮನೆಯವ್ರ ಸಮೇತ ಗೊತ್ತಿರಲ್ಲ ನಮಗೆ
ಅಯ್ಯೋ ಗೊತ್ತಿರೋದಲ್ಲ ಯಾರು ನೋಡು ನೋಡಲ್ಲ ನಮ್ಮನ್ನ
ಅದೇ ನಮ್ಗ ಎನಾದ್ರು ಪಕ್ಕದ ಮನೆಯವರ್ಗೂ ಹೇಳ್ಕೋಕ ಆಗಲ್ಲ ಯಾಕಂದ್ರೆ ಅವ್ರ ಯಾರಂತಾನೇ ನಮ್ಗ ಗೊತ್ತಿರಲ್ಲ ಹಂಗ ಉತ್ತರ ಪಟ್ಟಣದಲ್ಲೆಲ್ಲ ಬಟ್ ಹಳ್ಳಿಯಲ್ಲಿ ಆದ್ರೆ ಹಳ್ಳಿಯಲ್ಲಿ ಹಂಗಲ್ವಲ್ಲ.
ಕುಟುಂಬದವರತರ ಇರ್ತಾರೆ.
ಹಾ ಅದೇ ಇವಾಗ ನಮ್ಗ ಏನಾದ್ರು ಸ್ವಲ್ಪ ಬೇಜಾರಾದ್ರೆ ಪಕ್ಕದ ಮನೆಯವ್ರ ಹತ್ರೋಗ ಮಾತಾಡೋದು. ಆಚೆ ಕುತ್ಕೊಂಡ ಸಂಜೆ ಎಲ್ಲಾರು ಆರಾಮಾಗಿ ಮಾತಾಡ್ಕೊಂಡಿರೋದು.
ಹೌದು ಅದೆಲ್ಲ ಹಳ್ಳಿಯಿಂದನೇ ಸಾಧ್ಯ ಈ ಪಟ್ಟಣದಲ್ಲಿ ಮಾಡಕ್ ಕಾಗದಿಲ್ಲ ಅದೆಲ್ಲ
ಹಾ ಅವ್ರ ಕೆಲ್ಸ ಅವ್ರಗ ನೋಡ್ಕೋಳೋದೇ ಕಷ್ಟ ಆಗೋಗಿರ್ತ್ತ ಪಟ್ಟಣದಲ್ಲಿ
ಮನೆಲ್ಲೇ ಇರಲ್ವಲ್ಲ ಅವರು ಏನ್ ಮಾಡದು ಇನ್ ಪರಿಚಯ ಆಗದ ದೂರ ಹೋಯ್ತು.
ಹ್ಮ ಬರಿ ಕೆಲ್ಸ ಕೆಲ್ಸ ಅಂತ ಓಡಾಡ್ತಿರ್ತಾರೆವಾಗು.
ಹೌದು ಅದಂತೂ ನಿಜಾನೇ.
ಹ್ಮ ಹಳ್ಳಿಯಲ್ಲಾದ್ರೆ ಚೆನ್ನಾಗಿರತ್ತ ಎಲ್ಲಾರ್ ಜೊತೆ ಮಾತಾಡ್ಕೊಂತ
ಹೌದೌದೌದ ಹಸುಗಳು ದನಗಳು ಮೇಕೆಗಳು
ಹ್ಮ ಎಲ್ಲ ಚೆನ್ನಾಗ ಹೂ ನಮ್ಮವು ಹಸು ಇದ್ದಾವೆ.
ಹ್ಮ ಹ್ಮ.
ಹ್ಮ್ ಇನ್ನ ಏನಾದ್ರು ಬೇಜಾರ್ದ್ರೆ ತೋಡ್ದತ್ರ ಎಲ್ಲಾ ಹೋಗ ಬರೋದು ಎಲ್ಲಾ ನೋಡ್ಕೊಂಡ್ ಬರ್ಬೋದು. ಇಲ್ಲ ಎಲ್ಲಿಗ ಹೋಗನ ಹ್ಮ ನಮ್ದು ತೋಟ ಎಲ್ಲ
ತೋಟ ಎಲ್ಲ ಇದೆ ಚೆನ್ನಾಗಿರ್ತ ನಮ್ದ ತೋಟ ಇಲ್ಲ ಏನಿಲ್ಲ ನಂಗ ಅದ್ರ ಬಗ್ಗೆ ಗೊತ್ತೇ ಇಲ್ಲ.
ಹ್ಮ ನೀವು ಬೇಜಾರಾದ್ರ ಮನೇಲ್ಲೇ ಇರ್ಬೇಕು. ಯಾರತ್ರನು ಮಾತಾಡಕ್ ಆಗಲ್ಲ ಆಚೆಲ್ಲ ತಿರ್ಗಕ ಆಗಲ್ಲ ಅಷ್ಟೊಂದು.
ಹೌದೌದು.
ನಮ್ ಕಡೆ ಬರ್ರಿ ಚೆನ್ನಾಗಿರ್ತ ತೋಟ ಎಲ್ಲಾ ಇರ್ತವೆ ಆರಾಮಾಗ ತಿರ್ಗಾಡ್ಕೊಂಡಿರ್ಬೋದು.
ಹ್ಮ.
ಅಜ್ಜಿ ತಾತ ಎಲ್ಲಾ ಇರ್ತಾರ ಅವ್ರು ಚೆ ಚೆನ್ನಾಗಿರೋ ಕತೆೆಗಳು ಹೇಳ್ತಾರೆ ಅವರು ಅವ್ರ ಮುಂದ ಚ ಎಲ್ಲಾ ತಿಳ್ಕೋಬೋದು ಚೆನ್ನಾಗಿ
ಕತೆಗಳು ಹೇಳ್ತಾರಲ್ಲ ಚೆನ್ನಾಗಿರುತ್ತೆ ನೈಟ್ ಹೊತ್ತಲ್ಲಿ ವ ಚಮಲ್ಗೋದು
ಹ್ಮ್ ಇವಾಗ ಬೇಸಿಗೆಗಾಲ ಬೇರೆ ಅಲ್ವಾ ಯಾರ್ ಮನೇಲ್ ಮಲ್ಗಲ್ಲ ಎಲ್ಲಾರೂ ಪಕ್ಕದ ಮನೆ ಎಲ್ಲಾರೂ ಹೋಗ್ಬಿಟ್ಟ ಮನೆ ಮೇಲ್ ಮಲಗತಿವಿ
ಓ ಅಟ್ ದಆದ್ಮೇಲೆನಾ
ಹ್ಮ್ ಅಟದ್ಮೇಲ್ ಮಲ ಇವು ಚೆನ್ನಾಗಿರುತ್ತ ಒಂಥರಾ ನೈಟ್ ಎಲ್ಲಾ ಎಲ್ಲಾರು ಮಾತಾಡ್ಕೊ ಎಲ್ಲಾರು ಮಾತ ಮಾತಾ ಆಡ್ಕೊಟ ಎಲ್ಲಾರ ಮಾಡಿರತಿ ಹ ಮತ್ತೆ ನೈಟ್ ಆಚೆ ಕುೂತ್ಕೊಂಡು ಎಲ್ಲಾರು ಊಟ ಮಾಡೋದು ಎಲ್ ಪಕ್ಕದ ಮನೆಯವ್ರಲ್ಲ ಹ್ಮ ಅಜ್ಜಿ ಎಲ್ಲಾರ್ಗು ಕೈ ತೂತ್ ಮಾಡ್ಕೊಡ್ತಾರೆ
ಹ್ಮ್
ಚೆನ್ನಾಗಿರ್ತದ ಅಂದರೆ ಎಲ್ಲಾರ ಜೊತೆ ಕುೂತ್ಕೊಂಡ್ ಒಂದ್ ದಿನಕ್ಕ ಒಂದ್ಸರಿ ಆದ್ರೂ ನಮ್ಮ ಕುಟುಂಬ ಜೊತೆ ಕುತ್ಕೊಂಡ್ ಊಟ ಮಾಡಿದ್ರೆ ಅದೊಂತರಾ ಚೆನ್ನಾಗಿರುತ್ತೆ
ಹೌದೌದು ಅವಾಗೇನೆ ನಮ್ಗೆ ಕುಟುಂಬಸ್ಥರ್ ಬೆಲೆ ಗೊತ್ತಾಗೋದು ದು ಅಪ್ಪ ಅಮ್ಮ ಅಜ್ಜಿ ತಾತ ಎಲ್ಲಾದ್ರೂ
ಆಗುತ್ತಾ ಎಲ್ಲಾರೂ ಕುೂತ್ಕೊಂಡ್ ತಿನಕ್ ಅವ್ರ ಅವ್ರ ಕೆಲಸ ಒಂದೊಂದ ಬೇರೆ ಬೇರೆ ಸಮಯದಲ್ಲಿ ಕೆಲಸ ಇತ್ತು
ಅಯ್ಯೋ ಬಾಗ್ಲ ಹಾಕಂಡ ಕುಂತ್ರೆ ಬಾಗ್ಲೆೇ ತೆಗಿಯಂಗಿಲ್ಲ ಅವ್ರ ಬೆಳಿಗ್ಗೆ ಹೋದ್ರೆ ಏಳ್ ಗಂಟೆಗ್ ಹೋದ್ರೆ ಸಂಜೆ ನೈಟ್ ರಾತ್ರಿ ಆಗ್ಬಿಡದ ಬರಷ್ಟ್ರಲ್ಲಿ
ಹ ಅದೇ ಅದೇ
ಸುಸ್ತಾತಾರ ಮಲ್ಕೊ ಬಿಡ್ತಾರ ಇನ್ನ ಏನ್ ಮಾಡ್ತಾರ ಹೇಳ್ರಿ
ಹ್ಮ ಮಾತಾಡಕೆ ಸಮೇತ ಸಮಯ ಇರಲ್ಲ ಅವ್ರ ಹತ್ರ ಕಡೆಗೆ
ಹೌದೌದೌದು ಮತ್ತೆ ಮಕ್ಳಿಗೂ ಅಷ್ಟೇ ಆಕ್ಟಿವ್ ಇರಲ್ಲ ಅವು ಬರಿ ಫೋನ್ ಟಿ ವಿ ಇದ್ರಲ್ಲೇ ಕಳದ್ ಬಿಡ್ತಾರ
ಅದೇ ಅದೇ ಆದ್ರೆ ನಮ್ ಕಡೆ ನೋಡಿರ ರಾತ್ರಿ ಆದ್ರೆ ಟಿ ವಿ ಇರಲ್ಲ ಏನ ಇದೆಲ್ಲ ಎಲ್ಲರೂ ಆಚೆ ಕುೂತ್ಕೊಂಡ್ ಊಟ ಮಾಡಿ ಮಲಗ್ಬೇಕಾದಾರೆ ಅಜ್ಜಿ ಒಂದ್ ಕತೆ ಹೇಳ್ತಾರೆ ಕೇಳ್ಕೊಂತ ಮಲ್ಗೋ ಎಷ್ಟು ಚೆನ್ನಾಗಿ
ಹ ಅದಂತಂತು ನಿಜಾನೆ
ಹ್ಮ್ ಚಂದ ಒಂತರಾ ಹಳ್ಳಿ ಜೀವ್ನನೇ
ಹ್ಮ್ ಮತ್ತೆ ಬೇಗನೆೇ ಎದ್ದಾಳ್ಬೇಕ್ ಬೆಳಿಗ್ಗೆ ನಾಲ್ಕ್ ಗಂಟೆಗೆ ಎದ್ದಾಳ್ತಾರೆ ಈಗ ಅದು ಹುಂಜಾ ಅಂತಾರಲ್ಲ ಅದೇ ಅಲಾರಾಮ್ ಆ ಕಡೆ ಎಲ್ಲಾ ಫುಲ್ಲು
ಈ ಕಡೆ ಎಲ್ಲಫೋನ ಅಲ್ಲಿ ಅಲಾರಾಮ್ ಇಡ್
ಅಲ್ಲೆಲ್ಲ ಅದೇ ಗಂಟೆ ಬೆಳಿಗ್ಗೆ ಎಬ್ಬಿಸೋದು ನಮಗೆ
ಹ್ಮ್ ಚೆನ್ನಾಗಿರುತ್ತೆ ಮತ್ತೆ ಬರೀ ಗಿಡ ಮರಗಳೆಲ್ಲಾ ಇರ್ತವೆ ಜಾಸ್ತಿ ಸೀಟೀ ಅಲ್ಲಿ ತರ ದೊಡ್ಡ ದೊಡ್ಡ ಬಿಲ್ ಎಲ್ಲ ಇರಲ್ಲ ಆ ಕಡೆ ಹಸರಾಗಿದ್ರೆ ಎಷ್ಟ್ ಚೆನ್ನಾಗಿರುತ್ತ ಬೆಳಿಗ್ಗೆ ಎದ್ದಿದ ತಕ್ಷಣ ತಣ್ಣ ಗಾಳಿ
ಹೌದೌದು ಮನೆ ಮುಂದೆ ರಂಗೋಲಿ ಬಿಡೋದು ಮನೆ ಗುಡ್ಸೋದು
ಹ್ಮ್
ಚೆನ್ನಾಗಿರುತ್ತೆ
ಪಟ್ಟಣದಲ್ಲಿ ಏನಂದ್ರೆ ನಮ್ಗೆ ಏನ್ ಬೇಕಾದ್ರೂ ಕೊಂಡ್ಕೋಬೇಕಾಗುತ್ತೆ ಇವಾಗ ಹಣ್ಣು ಹಂಪಲು ತರಕಾರಿ ಏನ್ ಬೇಕ ಅವ್ರು ಕೊಂಡ್ಕೋಬೇಕು ಬಟ್ ಹಳ್ಳಿ ಕಡೆ ಹಂಗಲ್ಲ ಒಬ್ಬೊಬ್ರು ಅವ್ರೇ ಬೆಳೀತಾರೆ ಪಕ್ಕದ ಮನೆಯವ್ರು ಬೆಳೆದ್ರು ಕೊಡ್ತಾರೆ ನಾವೇ ಸುಮ್ನೆ ನಮ್ಮ್ ಮನೆ ಹತ್ರ ಸ್ವಲ್ಪ ಗಿಡಗಳು ಹಾ ಹಂಚ್ಕೊಂಡ್ ತಿನ್ನೋದು. ಹಾ ಎಲ್ಲಾ ಹಂಚ್ಕೊಂಡ್ ತಿಂತಾರೆ ನಾವ್ ಅವ್ರಿಗ್ ಕೊಡೋದು ಅವ್ರು ನಮಿಗ್ ಕೊಡೋದು ಅವ್ರು ಬೆಳೆದಿರೋವು
ಹೌದೌದೌದೌದ
ಹ್ಮ್ ಬೆಳಿಗ್ಗೆ ಎದ್ದಿದ ತಕ್ಷಣ ಅಮ್ಮ ರಂಗೋಲಿ ಹಾಕ್ತಾರೆ ಮತ್ತೆ ಪೂಜೆ ತುಳಸಿ ಗಿಡ ಇರುತ್ತೆ ಆಚೆ ಇಲ್ಲೆಲ್ಲೂ ಸಿಟಿಯಲ್ಲಿ ಅಷ್ಟು ತುಲ್ಸಿ ಗಿಡನೇ ಇರಲ್ಲ
ಹೌದ ಎಲ್ಲಾ ಅವು ಒಂದೊಂದ ಇದ್ರಲ್ಲಿ ಇಡ್ಕೊಂಡಿರ್ತಾರಾ ಡಬ್ಬದಲ್ಲೀ ಅವು ನೀರ್ ಹಾಕಲ್ಲ ಅದ ಹಾಕಲ್ಲ ಇನ್ನೇನ್ ಕೆಟ್ಟ ಹೋಗ್ಬಿಡ್ತಾವ ಅವುನು
ಅವ್ರನ ಅವ್ರು ನೋಡ್ಕೋಳಕೆ ಆಗಲ್ಲ ಇಲ್ಲಿ ಸಿಟಿ ಜೀವನದಲ್ಲಿನ್ ಇನ್ ಗಿಡಗಳ್ನೆಲ್ಲ ಎಲ್ಲಿ ನೋಡ್ಕೊತಾರೆ
ಹಾ ಜಾಸ್ತಿ ಕಷ್ಟ ಅವ್ರರಿಗೆಲ್ಲಾ ಹು ಹಳ್ಳಿಅವ ಈಗ ಅಂದ್ರೆ ನಮ್ದು ನೋಡ್ರಿ ಆ ಕಡೆ ಪಟ್ಟಣನೂ ಅಲ್ಲ ಹಳ್ಳಿನೂ ಅಲ್ಲ ನಮ್ ತರಾ ಇದ್ರೇನು ಇರ್ಬೋದು ಆರಾಮಾಗಿರ್ಬೋದು ಆದ್ರೆ ಸ್ವಲ್ಪ ಗಾಡಿ ಗಾಡಿಗಳು ಇರ್ತವೆ ನಮ್ಮ್ ಹತ್ರಾನು ಹಳ್ಳಿಕ್ ಹೋಲಿಕೆ ಮಾಡಿದ್ರೆ ಇರ್ತವೆ ಆದ್ರೂ ಏನೋ ಅಷ್ಟು ದೊಡ್ಡದು ಪಟ್ಣ ಅಲ್ಲಲ್ಲ ನಮ್ದು
ಹ್ಮ್ ಅಂದ್ರೆ ಹೆಂಗಂದ್ರ ಮನೆ ಮನೆ ಹತ್ರ ಜಾಸ್ತಿ ಇವಿದ್ರು ಕಷ್ಟನ ಅಲ್ವಾ ಯಾವ ಯಾವಾಗು ಅದ್ರಲ್ಲೇ ಓಡಾಡ್ತಿರ್ತಾರೆ ಕಾರು ಬೈಕ್ ಅವೆಲ್ಲ ಇದ್ರೇ ನಡಿಯೋದೇ ಇಲ್ಲ ಎಲ್ರರೂ ಸ್ವಲ್ಪ ದೂರ ಹೋಗ್ಬೇಕಂದ್ರು ಏನೊ ಒಂದ ವಾಹನ ತಗೊಂಡ್ ಹೋಗ್ತಾ ಇರ್ತಾರೆ ಹಾ ನಡಿಯೂದೇ ಮರ್ತ್ಬಿಟ್ಟಿದ್ದಾರೆ ಎಲ್ಲಾರೂ
ಅವಾಗೆಲ್ಲಾ ಗಾಡಿ ಇರ್ಲಿಲ್ಲ ಏನೂ ಇರ್ಲಿಲ್ಲ ಹಿಟ್ಟನ್ ಗಿರಣಿ ಇರ ಇರ್ಲಿಲ್ಲ ಏನೂ ಇರ್ಲಿಲ್ಲಾ ಇವಾಗ ಎಲ್ಲಾ ಬಂದ್ಬಿಟ್ಟಿದೆ.
ಎಷ್ಟು ಕಿಲೋಮೀಟರ್ ಹೋಗ್ಬೇಕಂದ್ರೂ ನಡ್ಕೊಂಡ್ ಹೋಗ್ತಿದ್ರು ಬ ಆದ್ರೆ ಇವಾಗ ಎಲ್ಲಿ ಪಕ್ಕದ ಸ್ವಲ್ಪ ಇಲ್ಲಿಗ್ ಹೋಗ್ಬೇಕಂದ್ರೂ
ಮತ್ತೆ ಇನ್ನೊಂದು ಹಳ್ಳಿಲೀ ಈ ಶಾಲೆಗಳು ಎಲ್ಲಾ ಅಲ್ಲೇ ಇರ್ತಾವೆ ದೂರ ದೂರ ಇರ್ತವೆ
ಹಾ.
ನಡ್ಕೊಂಡ್ ಹೋಗ್ತಿರ್ತಾವ ಹುಡುಗುರೆಲ್ಲಾ
ಚೆನ್ನಾಗಿರುತೆ ಬೆಳಿಗ್ಗೆ ಎಲ್ಲಾ ಹೋಗ್ತಾ ಇರ್ತಾರೆ ಅವ್ರ ಅವ್ರ ಕೆಲ್ಸ ಕೆಲ್ಸಕ್ ಹೋಗೋರ್ ಹೋಗ್ತಿರ್ತಾರೆ
ವ್ಯವಸ್ಥೆ ವ್ಯವಸ್ಥೆ ಇರಲ್ಲ ಗೌರ್ಮೆಂಟ್ ಕಡೆಯಿಂದ ಕರೆಕ್ಟ್ ಆಗಿ ಹಳ್ಳಿಗಳಿಗೆ ಅದೊಂದು ಬೇಜಾರ್
ಹ್ಮ್ ಹ್ಮ್ ಹುಂ. ಅದ್ರನೂ ಇರೋದ್ರಲ್ಲಿ ಅವ್ರು ಖುಷಿ ಪಡ್ತಾರ ನೋಡ್ರಿ ಈ ಈ ಪಟ್ಟಣದಲ್ಲಿ ಹೆಂಗ ಅಂದ್ರೆ ಅವ್ರಗಿರೋದಕ್ಕಿನ್ನ ಬೇಕು ಇನ್ನ ಆಸೆ ಜಾಸ್ತಿ
ಹ್ಮಾ ಆ ಆ.
ಬಟ್ ಹಳ್ಳಿ ಕಡೆ ಅಷ್ಟ ಇರಲ್ಲ ಅವ್ರು ಎಷ್ಟು ಇದೆಯೋ ಅಷ್ಟ್ರಲ್ಲಿ ಖುಷಿಯಾಗಿ ಇರಕ್ ನೋಡ್ಕೊಂತಾರೆ
ಹೌದದೌದೌದ.
ಹ್ಮೂ ಚೆನ್ನಾಗಿರುತ್ತೆ ಹ್ಮೂ ಅದೇ ಎಲ್ಲಿ ಇವಾಗ ಊ ಅಡುಗೆ ಸಮೇತ ಮಾಡ್ಕೊಳಲ್ಲ ಒಬ್ಬೊಬ್ಬರು ಪಟ್ಟದಲ್ಲಿ ಸುಮ್ಮ್ನೆ ಆರ್ಡರ್ ಮಾಡ್ಕೊಂಡ್ ಬಿಡ್ತಾರೆ
ಅದೇನೋ ಮೊಬೈಲ್ ಲ್ಲಿ ಮಾಡ್ತಾರಂತಪ್ಪ ಹೆಳ್ಬಿಟ್ ಹೆಳ್ಬಿಟ್ರೆ ಬಂದ್ಬ ಬಿಡುತ್ತಂತೆ.
ಹಬ್ಬದ್ ಟೈಮ್ ಅಲ್ಲೂ ಹಬ್ಬದ ಊಟಗೂನ ಆಲ್ ಆನ್ಲೈನ್ ಅಲ್ಲಿ ಇದ್ ಮಾಡ್ತಾರೆ
ಹೌದೌದ್.
ಅಜ್ಜಿ ಅಮ್ಮ ಎಲ್ಲಾ ಮಾಡ್ತಾ ಇದ್ರೆ ನಾವು ಕೂತ್ಕೊಂಡ್ ಅವ್ರಿಗೆ ಸಹಾಯ ಮಾಡ್ತಾ
ಗನೆ ಎದ್ದಳ್ತಾರೆ ನಾಲ್ಕು ಗಂಟೆಗೆ ಎದ್ದು ಎಷ್ಟೇ ಕಷ್ಟ ಇದ್ರುನು ನಾಲ್ಕು ಗಂಟೆ ಟೆಗೆ ಮೂರು ಗಂಟೆಗೂ ಹೆದೆಳ್ತಾರೆ ಹಬ್ಬದ ಟೈಮ್ ಅಲ್ಲಿ
ಅದೇ ಅದೇ ಚೆನ್ನಾಗಿರುತ್ತೆ ಹಬ್ಬಗಳ ಒಂದ್ ಒಂತರಾ
ಅಲ್ಲ ಬರೋದೆೇ ಯಾವಗ ಒಂದ್ಸಲಿ ಹಬ್ಬಗಳು ದಿನ ಬರಲ್ಲ ಅಲ್ಲಾ
ಹ್ಮ್ ಚೆನ್ನಾಗಿರುತ್ತೆ ಅವಾಗಾದ್ರೂ ಸ್ವಲ್ಪ ಎ ಅವಾಗಾದ್ರೂ ಎಲ್ಲಾರೂ ಒಂದ್ ಬಂದ್ರೆ ಊರಿಗೆ ಚೆನ್ನಾಗಿರುತ್ತೆ ಸ್ವಲ್ಪ ಈ ಬಿಜಿ ಲೈಫಲ್ ಒಂದೆರಡ್ ದಿವಸ್ ಆದ್ರೂ ಅಪ್ಪ ಅಮ್ಮನ ಜೊತೆ ಇರೋದು ಹಳ್ಳಿಯಲ್ಲಿ ಇರೋದು.
ರಜೆಲ್ಲಂತ್ರೂ ಹಳ್ಳಿಗಳಿಗೆ ಹೋಗ್ಬಿಡ್ಬೇಕು ಅದಂತೂ. ಜಾಸ್ತಿ ಸುಖುವ ಮಜಾ ಮಜವಾಗಿರುತ್ತೆ.
ಏ ಎಷ್ಟೊಂದ್ ವಿಷಯ ನಮ್ಗ್ ಗೊತ್ತಿಲ್ಲದವ್ ಎಷ್ಟೊಂದ್ ಕಲಿಬೋದು ಹಳ್ಳಿಯಲ್ಲಿ. ಹಿರಿಯರಿಂದ ಎಷ್ಟೊಂದು ವಿಷಯ ಕಳಿ ಎಷ್ಟೊಂದು ವಿಷಯ ಕಳಿಬೋದು ಅವರಿಂದ ಇಲ್ಲಿದ್ದು ಸುಮ್ಮನೆ ಪೋನ್ ನೋಡ್ಕೊಂತ.
ಈ ಪಟ್ಟಣಗಳಲ್ಲಿ ಅಜ್ಜ ಅಜ್ಜಿಗಳು ವಯಸ್ಸಾದವರು ಸಿಗೋದೆ ಕಷ್ಟ ಬುದ್ಧಿವಂತರು ಈ ಹಳ್ಳಿ ಗಳಲ್ಲಿ ನೋಡ್ರಿ ಎಂತ ಬುದ್ಧಿವಂತ ಇರ್ತಾರೆ ತಾತ ಅಜ್ಜಿ ಅಮ್ಮ ಎಲ್ಲರೂ.
ಅವ್ರಿಗೆ ಏನಂದ್ರೆ ಇಲ್ಲಿ ಬಂದು ಇರಕ್ ಆಗಲ್ಲ ಅವ್ರಗೀ ಸರೋವರ ಎಲ್ಲ ಇಷ್ಟ ಆಗಲ್ಲ ಇಲ್ಲಿ ಇರೋಕ್ ಕೆಲವರಿಗೆ
ಒಂದು ದಿನಾನೂ ಇರಲ್ಲ ಅವರು.
ಆಗದೇ ಇಲ್ಲ ಅವ್ರಿಗೆ ತುಂಬಾ ಕಷ್ಟ ಆಗ ಗೊತ್ತ ಅವ್ರಿಗೆ ಅಲ್ಲೇ ಇದ್ದು ಅಲ್ಲೇ ಬೆಳದಿರೋರಲ್ಲ.
ಹ್ಮ್
ಚೆನ್ನಾಗಿರುತ್ತೆ ಅವ್ರಿಗೆ ಏನಂತೀರಾ ಹಳ್ಳಿನೇ ಬೆಟರ್ ಅಲ್ಲ ಎಲ್ಲದ್ ಕಿನಾ ಈವ ಸಿಟಿ ಪಟನ್
ಬರೀ ಹಳ್ಳಿನೇ ಚೆನ್ನಾಗಿರತ್ತೆ ಹಳ್ಳಿ ಲೈಫು ಹಳ್ಳಿ ಜೀವನ ಬರ್ತೀನಿ ತಗೋ ನಾ ನಿಮ್ಮ ಹಳ್ಳಿಗೆ ನನಿಗೆ ಕರಿ ಆಯ್ತಾ.
ಹ್ಮ್ ಹ್ಮ್ ಬನ್ನಿ ಬನ್ನಿ ಕರಿತೀವಿ.
ಹ್ಮ್ ನಂಗೂ ಇಷ್ಟ ಹಳ್ಳಿ ಜೀವನ
ಹ್ಮ್ ಬನ್ನಿ ನಮ್ದು ಹಳ್ಳಿ ಇನ್ನ ಚೆನ್ನಾಗಿದೆ. ಎಲ್ಲಾ ಕರ್ಕೊಂಡ್ ಹೋಗ್ತೊನಿ ಎಲ್ಲಾ ತೋರ್ಸ್ತನಿ ತೋಟಗಳೆಲ್ಲ. ಹ್ಮ್ ಸರಿ ರೀ
ಹ